ಹ
ಹಲೋ
ಬ್ತ ಇದಾ
ಹಾ ಕೇಳಿಸ್ತಾ ಇದೆ ನಿಮ ಕೇಳಿಸ್ತಾ ಇದೆ
ಹ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಏನ್ ಮಾಡ್ತವಿ
ನಾವು ಸುಮ್ನೆ ಕುೂತ್ಕೊಂಡಿದ್ವಿ
ಹೌದಾ
ಹ್ಮ ತಮ್ಮ ಹೆಸರು
ನಮ್ಮ ಹೆಸರು ಸಾನಿಹ ಅಂತ
ಹೌದಾ ಹ್ಮ್ ಹ್ಮ್
ಮತ್ತೆ ಹ್ಮ್ ಹ್ಮ್ ಇವತ್ತಿನ ದಿನ ಹೆಂಗಿತ್ತು
ಇವತ್ತಿನ ದಿನ ಹಾಗೆ ಹೇಗ ನಡೀತು ಚೆನ್ನಾಗಿ ಹೋಗ್ತಾ ಇದೆ ಇವತ್ತಿನ ದಿನ ಹ್ಮ್ ನೀವ ಏನ್ ಮಾಡ್ತಾ ಇದ್ದೀರಾ
ನಾವವು ಕೆಲ್ಸ ಮಾಡ್ತಾ ಇದೀವಿವಾಲೆ
ಹ್ಮ್ ಹ್ಮ್ ಹ್ಮ ನಾವ ಏನಿಲ್ಲ ಕೆಲ್ಸ ಸುಮ್ನೆ ಕೂತ್ಕೊಂಡಿದ್ವಿ
ಅಂದ್ರೆ ಓದ್ತಾ ಇರೋದ ಕೆಲ್ಸ ಮಾಡ್ತೀರಾ
ಹ್ಮ್ ಓದ್ತಾ ಇರೋದು ತಾವು
ಹೌದು ನಾವ ಅ ಕೆಲ್ಸ ಮಾಡ್ತಾ ಇದ್ದೀವಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ನಾವು ಇದು ಈ ಸಾಫ್ಟ್ವೇರ್ ಅಲ್ಲಿ ಕೆಲ್ಸ ಮಾಡ್ತಾ್ದೀವಿ ಹ್ಮ್ ಅದು್ ಬೆಂಗ್ೂರಲ್ಲೇ ಮಾಡ್ತಾ ಇರತ್ತೆ
ಹ್ಮ್ ಹ್ಮ್ ಹೇಗ್ ನಡತಾ ಇದೆ
ಹೇಗ್ ನಡೀತಾಂದ್ರೆ ಚೆನ್ನಾಗ ನಡೀತಾ ಇದೆ ಎಲ್ಲ ಹಾಗೆ ಮುಖ್ಯಸ್ತರಿಂದ ಸಭೆಗಳೆಲ್ಲ ಅವಾಗ ದಿನ ಪರೀಕ್ಷೆಗಳೆಲ್ಲ ಇರ್ತ್ತವೆ ಹ ಮತ್ತೆ ಇದೆಲ್ಲ ಊಟ ಟೈಮಿಂಗು ಮತ್ತೆ ಇದು ಬ್ರಕ್ ಟೈಮ್ ಅದೆಲ್ಲ ಚೆನ್ನ
ಹಾ ಹ ಹಾ ಕಂಪ್ನಿ ಕಡೆಯಿಂದನೇ ಕೊಡ್ತಾರಾ
ಹ ಮತ್ತೆ ರಜೆಗಳೆ ರಜೆಗಳೆಲ್ಲಾ ಕಮ್ಮಿ ಕೊಡ್ತಾರೆ
ಹಾ
ಕೆಲ್ಸ ಸ್ವಲ್ಪ ಕೆಲ್ಸ ಒತ್ತಡ ಸ್ವಲ್ಪ ಜಾಸ್ತಿನೇ ಇರುತ್ತೇ ಈ ಈ ಈಗ ಈಗ ತಾನೇ ಸೇರ್ಕೊಂಡಿರೋದಲ್ಲ ನಾವು
ಹಾ ಹಾ
ಹಂಗಗ್ಬಿಟ್ಟು ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತ ನಮ್ಮೇಲೆ
ಹ್ಮ ಡೈಲಿ ಕಂಪ್ನಿ ಹೋಗ್ಬೇಕ ಅಥವಾ ಪಾರ್ಟ್ ಟೈಮ್ ಇರತ್ತಾ
ಆರ್ ಅಂದೆ ವಾರಕ್ಕೆ ನಾಲ್ಕ್ ದಿನ ಹೋಗ್ಬೇಕು ಎರಡು ದಿನ ಮಾತ್ರ ಮನೇಲೆೇ ಕುೂತ್ಕೊಂಡ್ ಮಾಡ
ಓಹೋ ಹಂಗೆ
ಹಾ
ಹ್ಮ ಆ ಕಪ್ನಿ ಕಡೆಯಿಂದ ಏನ್ ಹ
ನಾಲ್ಕ್ ದಿನ ಮಾತ್ರ ಹೋಗ್ಲೇಬೇಕು ಅವ್ರ ಅಲ್ಲೇ ಹೋಗಿ ಮಾಡ್ಕೊಂಡ್ ಬರ್ಬೇಕು ಬೆಳಿ ಬೆಳಿ ಹ ಬೆಳಗ್ಗೆ ಒಂಬತ್ತು ಗಂಟೆ ಅೆಯಲ್ಲಿ ಇರ್ಬೇಕು ಸಾಯಂಕಾಲ ಐದ್ ಗಂಟೆ ವಾಪಸ್ ಬರ್ಬೋದು
ಓಹಾ
ವಾಪಸ್ ಬಂದ್ರು ಕೂಡ ಅವರು ಒಂದ್ರೆ ಎರಡು ದಿನಕ್ಕೆ ಅಥವಾ ನಾಲ್ಕು ದಿನಕ್ಕೆ ಇಂತಥ್ದ ಮುಗಿಸ್ಬೇಕು ಅಂತ ಕೊಟ್ಟಿರ್ತಾರೆ
ಹಾ ಹಾ ಟಾಸ್ಕ್ ಕೊಟ್ಟಿರ್ತಾರೆ ಏನು
ಹ ಅದನ್ನು ಮುಗಿಸ್ಲೇಬೇಕು ಅದು ಯಾವಾಗ್ ಮುಗ ಮುಗಿಸ್ತೀ ಗೊತ್ತಿಲ್ಲಾ ಅಂದ್ರೆ ನಾಲ್ಕ್ ದಿನ ಅಂದ್ರೆ ನಾಕ್ ನಾಲ್ಕ್ ದಿನ ಒಳಗಡೆನೆ ಮುಗಿಸ್ಬೇಕು
ಹಾಂ
ಹಂಗೆ
ಹ ಅದ್ ಮುಗಿಸಿದ್ಮೇಲೆ ಅಮೌಂಟ್ ಅವಾಗ್ಲೇ ಪೇ ಮಾಡ್ತಾರ ಏನ ಮನ್ ಹ ತಿಂಗಳ ಕೊನಲ್ಪನ ಮಾಡ್ತದ
ತಿಂಗ್ಳ ತಿಂಗಗಳ ಈ ತಿಂಗಳ ಕೊನಲಿ ಉ ಮಾಡ್ತಾರ
ಹ್ಮ್ ಹ್ಮ್ ಎಷ್ಟು ಬರ್ಬೋದು ಅಂದಾಜು ಮತ್ತಲ
ನಾವು ಇವ ಇವ ಇವಾಗ ಬಂದಿರೋದ್ರಿಂದ ನಮ್ಗೆ ಮೂವತ್ತೈದ ಕೊಡ್ತಾ ಇದಾರೆ
ಹಾ ಹಾ
ಅದು ಇನ್ನ ಒಂದು ಮೂರು ವರ್ಷ ಇಲ್ಲ ಎರಡು ವರ್ಷ ಆದ್ರೆ ಜಾಸ್ತಿನೇ ಕೊಡ್ತ
ಓಹೋ ಹಗೆ ಹ್ಮ್ ಕಂಪ್ನಿ ಕಡೆಯಿಂದ ಅವರ ಕಡೆಯಲ್ಲಿ ಟ್ರಿಪ್ ಇಡ್ತಾರೆ ಅಂತ ಹೇಳಿಲ್ವಾ
ಅವರು ಹೋಗ್ತಾರೆ ಅಂದ್ರೆ ನಾವೇ ಎಲ್ಲರೂ ಹಿಂಗೆ ಮೂರ್ ದಿನ ನಾಲ್ಕ್ ದಿನ ರಜಾ ಇರುತ್ತಲ್ಲಾ ಹ
ಹ್ಮ್
ಅವಾಗ ಎಲ್ಲರೂ ಮಾತಾಡ್ಕೊಂಡು ನಾವೇ ಎಲ್ಲ ಹೋಗಿ ಬರ್ತೀವಿ ಹ್ಮ
ಷೇದೆೇ
ನಾವು ಮತ್ತೆ ಮುಂದಿನ ತಿಂಗಳು ರಾಜಸ್ಥಾನ್ ಕಡೆ ಎಲ್ಲ ಹೋಗ್ಬೇಕಂತ ಇದತೀವಿ
ಓಹ ಹಂಗೆ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಲ್ಲಿ ಯಾವ್ದ ಯಾವ್ದ್ ಪ್ಲೇಸ್ ಇದೆ ಅಂತ
ಅಲ್ಲಲ್ಲ ರಾಜಸ್ಥಾನ್ ಅಂದ್ರೆ ಮೊದ್ಲೇ ಅ ದೊಡ್ಡ ರಾಜ್ಯ ಅದ್ರಲ್ಲಿ ರಾಜರ ಆ ರಾಜ ಲ್ಲ ಆಡಿಿರ ನಡುವದು
ಹಾ ಹೌದು
ಅದೆಲ್ಲ ಕೋಟೆ ಅರಮನೆ ಮರುಭೂಮಿ ಎಲ್ಲಾ ನೋಡಕ್ ಚೆನ್ನಾಗಿದೆ
ಹಾ
ಹ ಅದು ಬಿಟ್ರೆ ಜೈಪು ಜೈಪುರ್ ಅದು ರಾಜ್ಯದ ರಾಜಧಾನಿ ರಾಜ ನ ಜೈಪುರ್ ನ ಗುಲಾಬಿ ನಗರ ಏನ್ ಕರೀತಾರೆ.
ಹಾ ಕೇಳಿದ್ದೀನಿ.
ನಿಮ್ಗೆ ಉದಯಪುರ ಅಂತ ಕೇಳಿದ್ದೀರಾ.
ಆ ಉದಯ್ ಪುರ ಕೇಳಿದ್ದೀನಿ ಜೈಪುರ್ ಬಗ್ಗೆ ಸ್ವಲ್ಪ ಗೊತ್ತು.
ಉದಯಪುರದಲ್ಲಿ ಮದ್ವೆಗುಳೆಲ್ಲ ಅಂದ್ರೆ ಜಾಸ್ತಿ ಶ್ರೀಮಂತರಿರ್ತಾರಲ್ಲಾ
ಹಾ ಹಾ.
ಅವರೆಲ್ಲಾ ಜಾಸ್ ಜಾಸ್ತಿ ಏನು ಮದ್ವೆ ಎಲ್ಲಾ ಜಾಸ್ತಿ ಮಾಡ್ಕೊಂತಾರಲ್ಲಿ. ಹ್ಮ ಹಾ ಚೆನ್ನಾಗಿದೆ ಅದೇ
ಹ್ಮ್ ಹ್ಮ ಕೋಟೆ ಇದೆ ಅಂತ ಕೇಳಿದೆೆ ನಾನು.
ಹೌದು ಕೋಟೆ ಇದೆ ಜೋದ್ಪುರಲ್ಲಿ ಒಂದು ಕೋಟೆ ಇದೆ ಅದು ತುಂಬಾ ಚೆನ್ನಾಗಿದೆ.
ಹಾ.
ಅದನ್ನ ನೋಡಕೆ ಹೋಗ್ಬೇಕ ನಾವು ನೋಡಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಎಲ್ಲಾ ತಿಳ್ಕೊಂಡ್ವಿ.
ಹ್ಮ್ ಹ್ಮ್.
ಮುಂದಿನ ತಿಂಗಳ ರಜೆ ಇದೆ ಒಂದ್ ನಾಲ್ಕ್ ದಿನ ಹೋಗ್ ಹೋಗ್ಬೇಕು ಅಂತ ಇದ್ದೀವಿ ಎಲ್ಲಾರು ಒಂದು ಹನ್ನೆರಡು ಜನ ಇದಿವಿ. ಎಲ್ಲರೂ ಎಲ್ಲಾ ನಾವೆಲ್ಲಾ ಪ್ಲಾನ್ ಮಾಡ್ಕೊಂಡಿದೀವಿ.
ಹ್ಮ್ ಎಷ್ಟಾಗ್ಬೋದು ದುಡ್ಡು ಅಂದಾಜು.
ಅದು ನಾವ್ ಪ್ಯಾಕೇಜ ಇಂದ ಹೋಗ್ತಾ ಇದಿವಿ ಒಬ್ಬೊಬ್ಬ್ರಿಗೆ ಇಪ್ಪತ್ತೆರಡ್ ಸಾವಿರ ಅಂತ ತೋರಸ್ ತಾ ಇದೆ.
ಹಾ.
ನಾವ ಒಂದು ಮೂವತ್ ಸಾವರ ಜೋಡ್ಸ್ಕೊಣೋದ್.
ಹಾ.
ಎಂಟು ದಿನ ಅಲ್ಲ ಹೋಗ್ತಾ ಇರೋದು.
ಹಾ ಹಾ.
ಒಬ್ಬೊಬ್ರಿಗೆ ಮೂವತ್ ಸಾವಿರ ಹೋಗ್ ಅದು ನಡಿಯುತ್ತೆ ಅಲ್ಲಾ ಅದಕ್
ಹ್ಮ್ ಹ್ಮ್ ಹಾ ಒಷ್ಟೇ ಪ್ಲೇಸ್ ಪ್ಲಾನಿಂಗ್ ಮಾಡಿರೋ ಅ ಇನ್ನು ಹ್ಮ್ ಬಾಕಿ ಯಾವ್ದಾದು ಬೇರೆದು.
ಸದ್ಯಕ್ಕ ಅದೊಂದೇ ಇವಾಗ ಜೈಪುರ್ ಜೈಪುರ್ನ ಎಲ್ಲ ನೋಡ್ಕೊ ಬರ್ಬೇಕಂತಿದಿವಿ.
ಹ್ಮ್ ಹ್ಮ್ ಹ್ಮ್ ಗುಲಾಬಿ ನಗರ ಅಂತ್ ತ್ತೇನೋ ಬರುತ್ತಲ್ಲ ಅಲ್ಲೇ ಇರೋದ ಅದು.
ಆ ರಾಜಸ್ಥಾನ ರಾಜಧಾನಿ ಜೈಪುರ್ ಜೈಪುರ್ನೇ ಗುಲಾಬೀ ನಗರ ಅಂತ ಕರಿ ಅದು ಇವಾಗ ಬೆಂಗ್ಳೂರ್ನ ಸಿಲಿಕ್ ಕಾನ್ ವ್ಯಾಲಿ ಅಂತ ಹೆಂಗ್ ಕರೀತ ಹಾ ಅಂ ತ ಹೆಂಗ್ ಕರೀತಾರೋ ಉದ್ಯಾನ ನಗರಿ ಸಿಲಿಕಾನ್ ವ್ಯಾಲಿ ಅಂತ ಬೆಂಗ್ಳೂರ್ನ ಹೆಂಗೆ ಹೆಸರುವಾಸಿ ಆಗಿದ್ಯೋ
ಹಾ.
ಹಂಗೆ ಜೈಪುರು ಆಗಿದೆ ಹಂಗೆ.
ಹಾ ಹಾ ಮತ್ತೆ ಅಲ್ಲಿ
ಬೆಂಗ್ಳೂರ್ ಬನ್ನಿ ಬೆಂಗಳೂರಲ್ಲೂ ತುಂಬಾ ಒಳ್ಳೊಳ್ಳೆ ಸ್ಥಳಗಳಿದಾವೆ.
ಹಾ ಬರ್ತೀವಿ.
ಹ್ಮ್ ಇಲ್ಲೇ
ಟೈಮ್ ಸಿಕ್ಕಾಗ ಬರ್ಬೇಕಂತ್ ಮಾಡಿದಿವಿ.
ಹ್ಮ್ ಲಾಲ್ಬಾಗು ಕಬ್ಬನ್ ಪಾರ್ಕ್ ಬೆಂಗಳೂರು ಅರಮನೆ ವಿಧನ್ಸೌಧ
ನೀವ್ ಹೋಗಿ ಬಂದಿದ್ದೀರಾ ಅವೆಲ್ಲ ತಿರುಗಾಡ್ ಬಂದ
ನ ನಾವ ಇಲ್ಲೇ ಇರೋದಲ್ಲ ಹಂಗಾಗಬಿಟ್ಟು ವಾರಕ್ಕ ಒಂದ್ಸಲ ಯಾವಾಗಾದ್ರು ನಮಗೆ ಸಿಕ್ಕಂದ್ರೆಗೆ ಗೆಳತರ್ ಜೊತೆ ಅಥವಾ ಕುಟುಂಬದ ಜೊತೆ ಹೋಗಿ ಬರ್ತೀವಿ
ಹಾ ಹಾ ಎಷ್ಟೊತ್ತ ಆಗುತ್ತೆ ಹೋಗ್ ಬರೋಕೆ
ಅದು ಅತ್ತ ಅ ಹತ್ರ ಇರೋದಾದ್ರೆ ಯಾವಾಗರು ಸುನೆ ಹೋಗ್ಬಿಟ್ಟು ತಿನ್ಕೋ ಬರೋದು ಹಂಗ್ ಮಾಡ್ತತಿವಿ ಸ್ವಲ್ಪ ಸ್ವಪ ಜಾಸ್ತಿ ಸಮಯ ಇದ್ರೆ ದೂರನೇ ಹೋಗ್ ಬರ್ತೀವಿ
ಹ್ಮ್ ಹ್ಮ್ ಬಸ್ಸಲ್ಲಿ ಹೋಗೋದ ಅಥವಾ ಮೆಟ್ರೋದಲ್ಲಿ ಏನಾದ್ರು
ಮೆ ಮೆಟ್ರೋದಲ್ಲೇ ಹೋಗ್ತೀವಿ ಬಸ್ ಅಲ್ಲೆಲ್ಲ ಹೋಗ ಕಾಗಲ್ಲ ಆಲ್ಲ
ಹಾ ಹಾ ಹಾ
ಲ್ಲೇನು
ಹ್ಮ್ ಇ ಮತ್ ಊಟ ಏನ್ ಮಾಡಿದ್ರಿ
ಊಟ ಬಂದು ನಾವು ಅನ್ನ ಸಾರ್ ತಿಂದ್ವಿ ಚಪಾ ಚಪಾತಿ ಅನ್ ಚಪಾತಿ ಚಪಾತಿ ತಿನ್ವಿ
ಹಾ ಹಾ ಬಿಟ್ರೆ ಹ ನಾವು ನೋಡಿ ಚಿಕನ್ ತಿಂದ್ವಿ
ಓ ನೀ ಮಾಂಸಾರ ಎಲ್ಲಾ ತಿಂತೀರಾ ಹಂಗಾದೆ
ಹಾ ಹೌದು ನೀವ್ ತಿನ್ನಲ್ವಾ
ನಾ ಮಾಂಸಾಹಾರಿ ಎಲ್ಲ ತಿನ್ನಲ್ಲ ಸಸ್ಯಹಾರಿ ಮಾತ್ರ ತಿನ್ನೋದು
ಯಾಕೆ
ಅದು ನಮ್ಮ ಮನೇಲಿ ಯಾರು ತಿನ್ಬಹುದು ಅದಕ್ಕೆ
ಹಾ ಹಾ ಹಂಗೆ
ಹಾ
ಹ್ಮ್ ತಿಂತಾರಲ್ಲ ಆದ್ರೆ ಕೆಲವೊಬ್ರು ತಿಂತಾರಲ್ಲ ಮನೆಯಲ್ಲಿ ತಿಂದೇರು ಹ ಇರೋರು ಇದ್ರು ಕೂಡ ಒಬ್ಬೊಬ್ರು ತಿಂತಾರಲ್ಲ ಹೊರ್ಗಡೆ
ಅದ್ಂಗ ತಿಂತಾರೆ ಅಂದ್ರೆ ನಾವವು ತಿನ್ನದಿಲ್ಲ ಮೊಟ್ಟೆ ತಿಂತೀವಿ ಹ್ಮ ನಮ್ಮ ಮನೇಲಿ ಏನಂದ್ರೆ ರಕ್ತದಿಂದ ಇರೋದು ಏನು ತಿನ್ಬಾರ್ದು ಅಂತ
ಹಾ
ಹಂಗಾಗಬಿಟ್ಟು ಮೊಟ್ಟೆ ಅದೇನು ಹಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಟ್ಟ
ಹಾಗಂತೇನು ರೂಲ್ಸ್ ಇಲ್ವಲ್ಲ ರಕ್ತದಿಂದ ಇರೋದು
ಅದ ಕೆಲವರು ಮನೆಗ ಇರ್ತವೆ ಹ್ಮ್ ಕೆಲವ್ ಮನ್ಯಾಗ ಇರಲ್ಲ ಅಷ್ಟೇ
ಹ್ಮ್ ನಿಮ್ ಫವೇಟ್ ಫುಡ್ ಯಾವ್ದ ಮತ್ತೆ
ನಮಗೆ ತುಪ್ಪ ದಿನ ಮಾಡಿರೋ ಎಲ್ಲ ಇಷ್ಟ ಜಾಸ್ತಿ ಸಿ ಏಂದ್ರೆ ಸಿಹಿ ತಿಂಡಿಗಳ ಇಷ್ಟ ಹ್ಮ್
ತುಪ್ಪದಲ್ಲಿ ಮಾಡಿರೋದು ನಿಮ್ದ್ ಫೇವ್ರೇಟ್ ಯಾವ್ದದು
ನಮಗೆ ಕಜ ಕಜ್ಜಾಯ ಮತ್ತೆ ಇಯದು ಒಬ್ಬಟ್ಟು
ಹಾ
ಮೈಸೂರು ಪಾಕ್ ಮತ್ತೆ ಮ ಧಾರವಾಡ ಬೆಟೆ ಅವೆಲ್ಲಾ ಇಷ್ಟ ಹಾಲಿಂದ ಮಾಡಿರೋ ಕೂಡ ಇಷ್ಟ ಹೌದೌದು
ಹ್ಮ್ ಹ್ಮ್
ಹ್ಮ ಮತ್ತೇನ್ ಸಮಾಚಾರ ನಿನಗ್ ಏನ್ ಇಷ್ಟಾ
ನಮಗ್ ನೋಡಿ ಸ್ವೀಟ್ ಅಲ್ಲಿ ಬಂದ್ಬಿಟ್ರೆ ಹ್ಮ್ ಮೈಸೂರು ಪಾಕ್ ಇಷ್ಟ ಗುಲಾಬ್ ಜಾಮೂನ್ ಇಷ್ಟಾ
ಹ್ಮ್ ಹ್ಮ್ ಹ್ಮ್ ನೀವ್ ರಜೆ ಸಿಕ್ಕ್ದಾಗೆಲ್ಲ ಏನನ್ ಮಾಡ್ತೀರ ರಜೆ ಸಿಕಗ್ದಾಗೆಲ್ಲಾ
ನಾವು ರಜೆ ಸಿಕ್ದಾಗೆಲ್ಲಾ ಹ್ಮ್ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ತಿವಿ ಹ್ಮ ಎಂಜಾಯ್ ಮಾಡ್ತೀವಿ ಫ್ರೆಂಡ್ ಜೊತೆ ಹೋಗಕ್ ಹಗ್ಲಿಲ್ಲ ಅಂದ್ರೆ ಮನಯಾಗ ಹೋಗಿ ಅಲ್ಲಿ ಮನೆಯವ್ರ ಜೊತೆ ಹೋಗ್ತೀವಿ ಟ್ರಿಪ್ಗೆ
ಖಾಲಿ ಸಮಯದಲ್ಲೆಲ್ಲ ಏನ್ ಮಾಡ್ತೀರಾ
ಖಾಲಿ ಸಮಯದಲ್ಲಿ ಸ್ಟಡಿ ಮಾಡ್ತೀವಿ ಬಿಟ್ರೆ ಹ್ಮ್ ಹಾಗೆ ಮೂವಿ ನೋಡ್ತಾ ಇರ್ತಿವಿ
ಹಾ ಸಿನಿಮಾಗ ಸಿನಮಾಗಳ ಅಂದ್ರೆ ಹುಚ್ಚು ಜಾಸ್ತಿ ಇದೆ ಸ್ವಲ್ಪ
ಇಲ್ಲಾ ಹಾಗೇನಿಲ್ಲಾ ಸಿನಿಮಾ ಅಂದ್ರೆ ಹಚ್ಚೇನ್ ಜಾಸ್ತಿ ಇಲ್ಲಾ
ಹ್ಮ್ ನೀ ಎಲ್ಲ ಸಂಗೀತಗಳನ್ನ ಎಲ್ಲಾ ಕೇಳ್ತೀರಾ
ಹಾ ಕೇಳ್ತೀವಲ್ಲ
ಹ್ಮ್ ಹು ನಾವು ಕಡಿಮೆ ಅದನ್ನೆಲ್ಲಾ ಕೇಳಿದ ಸಿನಿಮಾಗಳನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ನೋಡ್ತೀವಿ.
ಹಾ ಯಾವ ಸಿನಿಮಾ ಇಷ್ಟ ನಿಮ್ಗೆ
ನಾವು ಜಾಸ್ತಿ ಇದು ತೆಲುಗು ಸಿನಿಮಾಗಳು ಮತ್ತೆ ಹಿಂದಿ ಭಾಷೆ ಷೆ ಸಿನಿಮಾಗಳೆಲ್ಲ ನೋಡ್ತೀವಿ
ಹ್ಮ್ ಹ್ಮ್ ಯಾವ ಹಿರೋ ಅಂದ್ರೆ ಇಷ್ಟಾ
ನಮಗೆ ಬಂದ್ಬಿಟ್ಟು ಬತಾ ಸಲ್ಮಾನ್ ಇಷ್ಟ
ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ ಅಂದ್ರೆ ನೀವೇ ಹೇಳ್ಬೇಕು
ಇವಾಗೆಲ್ಲ ಮಲ್ಗೋದಿಲ್ಲ ಇವಾಗ ಓ ಯಾವ ಟೈಮ್ ಅ
ನಾವ್ ನೋಡಿ ಹನ್ನೆರಡು ಗಂಟೆ ಒಂದ್ ಗಂಟೆ ಗೊತ್ತಿಲ್ಲ ನಿದ್ದೆ ಬಂದಾಗ ಮಲ್ಗೋದು ತಾವು
ನಾವು ಆ ಅಬ್ಬ ಅಬ್ಬಾ ಅಂದ್ರೆ ಹತ್ತೂವರೆ ಹನ್ನೊಂದು ಗಂಟೆೆಗೆ ಮಲಗ್ ಬಿಡ್ತೀವಿ ನಾವು
ಹ್ಮ್ ಹ್ಮ್
ಹ್ಮ್ ಸರಿ ಹೇಳಿ ಇನ್ನೇನು ಮತ್ತೆ ಸಮಾಚಾರ
ಮತ್ತೆ ಊರ್ ಮನೆಗೆ ಹೋಗಿಲ್ವಾ
ಮನೆಗೆ ಹೋಗ್ಬೇಕು ಮನೆಯಲ್ಲಿ ಇದ್ದೀವಿ ಇವಾಗ ಆಲ್ರೆಡಿ ಹ್ಮ್ ಸರಿ ಹೇಳಣಿ ಮತ್ತೆ ಅವರು ಮಾತಾಡೋಣ
ಹಾ ಸರಿ ಸರಿ
ಹ್ಮ ಧನ್ಯವಾದಗಳು